ಹಲೋ ನೀನದ
ಹೇಳಿ ಊಟ ಆಯ್ತಾ
ಆಯ್ತು ನಿಮ್ದು
ನಮ್ದು ಇನ್ನು ಇವಾಗ ಮಾಡ್ತಾ ಇದ್ದೀವಿ
ಹ ಏನ್ ಮಾಡ್ತಾ ಇದ್ದೀರಾ
ನಾವು ಇವಾಗ ಏನ್ ಮಾಡ್ತಿದ್ದೀವಿ ಅಂದ್ರೆ ಮಸೊಪ್ಪು
ನ
ಹಾ ಹೌದು ನೀವೇನ್ ಮಾಡ್ತಾ ಇದ್ದೀರಾ
ನಾವು ಊಟ ಮಾಡಿ ಮಲಗಿದ್ದೀವಿ
ಹೌದಾ ಏನ್ ಊಟ ಮಾಡಿದ್ರಿ
ಚಿಕನ್ ಸಾಂಬರ್
ಹೌದಾ ಚಿಕನ್ ಸಾಂಬಾರ್ ಹೆಂಗ್ ಮಾಡದು
ಚಿಕನ್ಗೆ ಚಿಕನ್ ಸಾಕ್ಬಿಟ್ಟು ಮಾಡ್ತೀವಿ
ಚಿಕನ್ ಒಂದೇ ನ ನೀವು
ಇಲ್ಲ ನೀರು ಈರುಳ್ಳಿ ಕಡ್ಲಿ ಕಡಲೆಬೀಜ ಉದ್ದೀನ್ ಬೇಳೆ ತಗರಿಬೇಳೆ ಹಾಕಿ ಎಲ್ಲ ರುಬ್ಬಿ ಒಂದಿನ ಮುಂಚೆದನ್ ಏನಕಿರ್ತೀವಿ ಚಿಕನ್ ಆಮೇಲೆ ಹಾಕ್ಬಿಟ್ಟು ಮಾಡ್ತೀವಿ ಅವೆಲ್ಲ ರುಬ್ಬಿಟ್ಟು ನೀರ ಹಾಕಿ ಒಗ್ಗರಿರಣೆ ಹಾಕಿ ಮಾಡತೀವಿ
ಹೌದಾ
ಹೌದು
ಹ್ಮ್ ಮತ್ತೆ ಇನ್ನೇನೇನ್ ಹಕ್ತೀರಾ
ಹೇಳ್ಯಿದ್ನಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅವ್ರೇ ಕಾಯಿ ಹುಳ್ಳಿಕಾಯಿ ತಗರಿಕಾಯಿ ಎಲ್ಲಾ ಮಿಕ್ಸ್ ತರ್ಕಾರಿ ಹಾಕಿ ಅದ್ರೊಳಿಕ್ ಚಿಕನ್ ಹಾಕಿ ಒಗ್ರೇನಿ ಹಾಕ್ ಕಿ ಮಾಡ್ತಿವಿ
ಹೋಗ್ಲಿಬಿಡಿ ನೀವ್ ಹಂಗೇನ ತಿನ್ನೋದು
ಹೌದ್ ಟೇಸ್ಟ್ ಸಕ್ಕತ್ತಾಗಿರುತ್ತೆ
ನಮ್ದು ಕರ್ನಾಟಕ ವರ್ಸಸ್ ಆಂದ್ರ ಮಿಕ್ಸ್ ಮಾಡಿ ಮಾಡ್ತೀವಿ ನಾವ್ ಬಾರ್ಡ್ರಲ್ಲಿ ಇರ ರೋದು ಅದಕ್ಕೋಸ್ಕರ ನಾವ್ ಆಥರ ಮಾಡ್ತೀವಿ ನೀವು ಮಶಪ್ ಮಾಡಿ ಹೇಗ್ ಮಾಡಿದ್ದೀರಾ
ನಾವು ಮಸೊಪ್ಪು ಫಸ್ಟು ಸೊಪ್ ತಗೊಬಂದು ಸೊಪ್ ಗಳ ಕ್ಲೀನಗೆ ಸೋಸ್ಕೊಂ
ಟಗೊ ಇರುಳ್ಳಿ ರಾ ಪೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ ಕಾಯಿ ತೆಂಗಿನ್ ಕಾಯಿ
ಒ ಟೊಮೊಟೊ ಅಂದ್ರೆ ಕೆಂಪುಗೆ ರೌಂಡಗಿರುತ್ತಲ್ಲ ಅದಾ
ಹೌದು
ಹೌದಾ
ಹೌದು ಯಾ ನಿಮ ಗಡ ಹೆಂಗಿರುತ್ತೆ ಅಂತ
ನಮ್ಮಯ ಕಡೆ ಬೇರೆ ತರ ಕರಿತೀವಿ ಟೊಮೊಟೊ ಅಂತ ಕರಿಯಲ್ಲ ಅದಿಕ್ಕೆ ಮತ್ತೆ ಇನ್ನೇನ್ ಆಕ್ತಿರಾ
ತೆ ಎ ಮಿಕ್ ಚೆನ್ನಾಗಿ ತೊಳ್ದು ಬಿಟ್ಟು ಎಲ್ಲಾ ಕುಕ್ಕಲ್ಲಿ ಹಸಿಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಅಚ್ಚರದು ಈರುಳ್ಳ್ ಇರುಳ್ಳಿ ಬೆಳ್ಳುಳ್ಳಿ ಸ ಸೊಪ್ಪು ಕಾಳ್ ಎಲ್ಲಾಕಿ